ಹೆಲ್ಲೊ.
ಹೆಲೋ.
ಹಲೋ.
ಆ ಹೆಲೋ.
ಮಾತಾಡೂ.
ಹ್ಮ ಏನ್ ಮಾಡ್ತಿದ್ದೀರಾ.
ನಾವಾ.
ಹ್ಮ್
ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ.
ನಿಮ್ ಹೆಸ್ರೇನು.
ನಮ್ ಹೆಸರೂ ಗೊತ್ತಿಲ್ಲ.
ಆ ನಮ್ ಹೆಸ್ರು ಗೊತ್ತಿಲ್ಲ ಟೂ ಅಂತ.
ಆಹ್ಎ
ಹ್ಮ್
ಹೌದಾ. ಮತ್ತ ಏನ್ ತಿಂದ್ರಿ.
ನಾನ ಗೊತ್ತಿಲ್ಲ ತಿಂದೆ.
ಸುಮ್ಮ್ನೆ ಚೆನ್ನಾಗ ಹೇಳು.
ಹ್ಮ್ ನಾನು ಅನ್ನ ಸಾಂಬಾರ್ ತಿಂದೆ ನೀನೇನ್ ತಿಂದೆ.
ನಾನು ಮಸಾಲಾ.
ಯಾಕೆ ಹುಷಾರಿಲ್ವಾ. ಕೋಲ್ಡಾ.
ಹ ಹೌದು ತುಂಬಾ ಹುಷಾರಿಲ್ಲ.
ತುಂಬಾ ಹುಷಾರಿಲ್ವಾ.
ಯಸ್ ಏನ್ ಮಾಡೋದು.
ಏನೋ ಒಂದ್ ಮಾಡ್ರಿ. ಹುಷಾರಾಗೋತರ.
ನ್ ಮದುವೆಗೆಲ್ಲ ಫುಲ್ ರೆಡಿ ಅಂತೆ.
ಏನಿಲ್ಲ ಮಚ್ಚಾ.
ಹ್ಮ.
ಹ್ಮ್ ಏನ ಸುಮ್ಮನೆ ಇದಿನಿ ಅಷ್ಟೆ ಡ್ರೆಸ್ ಇಲ್ಲ ಏನಿಲ್ಲ ಹಾಕೊಳಕ್ಕೆ. ನಾವ ದಾಕೋಬೇಕ. ಇನ್ನ ಕನ್ಫ್ಯೂಷನಲ್ ಐತಿ.
ಯಾವ್ದ್ ಹಾಕೋಬೇಕು ಅಂತ ಇದ್ಯಾ.
ಡ್ರೆಸ್ ಏ ಇಲ್ಲ ನನ್ ಹತ್ರ ಅಂತಿದೆ.
ಮತ್ ಹ್ಮ ಹ್ಮ ಕನ್ಫ್ಯೂಷನ ಇರ್ಬೇಕು.
ಹಾ ಅಯ್ಯೋ ಅಂದ್ರೆ ಇಲ್ಲಿ ಯಾರನಾದ್ರಕೆ ಯಾರನಾದ್ರ. ಕೇಳಿದ್ನಲ್ವಾ. ಸ್ಯಾರಿ ಐತೆ ಸ್ಯಾರಿ ಒಂದ ಐತೆ ಜಿಟ್ಟಿ ಆರ್ಡರ್ ಮಾಡಿರೋದು ಆಮೇಲೆ ಇದ. ಮತ್ತ ಅದು. ಅದು. ಜಿ ಯ್ದ ಮತ್ತಾಯ್ತ ಹ ದಿವ್ಯಾ ಆರ್ಡ್ರ ಮಾಡಿರೋದೊಂದ ಡ್ರೆಸ್ ಐತೆ ಯಾವ್ದ್ ಹಾಕಳೋದು ಬಿಡೋದು ಕನ್ಫ್ಯೂಶನ್ ಹೋಗ್ತಿದ್ದಾಳ ಕಣೆ ಇವಳು ಕಾಲಲ್ಲಿ ಮಾತಾಡಕ್ಕೆ ಯಾರಜೊತೇನು ಮೂರ್. ರೂಮ್ ಅಲ್ಲೇ ಇರ್ತಿಲ್ಲ ಇವಾಗ ಇವಾಗ. ಕೋಮಲ ಅಂತರು. ಹ್ಮ್
ಹೋಗ್ಲಿ ಬಿಡು ಹ್ಮ ನಾಳೆ ನೋ ಗ್ತಿದ್ದೀರಾ ಕನ್ಫರ್ಮು.
ಹೌದು ಬಾ ನೀನುವೆ.
ಬರಣ ಬರಣ ಮೊನ್ನ ಹೋಗಷ್ಟೆಲ್ಲ ನೈಟ್ ಆಗುತ್ತಲ್ಲ. ಬಾ ರಾತ್ರಿ ಆತತ್ತಲ್ಲ.
ಬಿಟ್ರೆ ಒನ್ ಸ್ಯಾಟಲೈಟ್ ಇಂದ ಒನ್ ಅವರ್ ಒನ್ ಅಂಡ್ ಹಫ್ ಅವರ್ ಜರ್ನಿ ಅಷ್ಟೆ.
ಹ್ಮ್ ನಾನೇನ್ ಮಾಡ್ ಲ್ಲಿ ಏನು ಗೊತ್ತಿಲ್ಲ. ಏನ್ ಮಾಡ್ಲಿ.
ಬಾ
ಬರ್ತೀನೀ. ಕೈ ಹಿಡಿತಾರೆ ಅಂದ್ರೆ ನಮ್ದ ಎಕ್ಸಾಮ್ ಮುಗ್ದಿದ್ ತಕ್ಷಣ ಬಂದ್ಬಿಡ್ಲ ಅಂತ ಕೇಳ್ತನಿ.
ನಿಮ್ದ್ ಎಕ್ಸಾಮ್ ನಮ್ದು ಎಕ್ಸಾಮ್ ಮುಗಿಬೇಕಲ್ವಾ.
ಅಂದ್ರೆ ಪಿ ಜಿ ಕಣೆ. ನೀವು ಹೆಂಗು ಈ ಕಡೆ ಇಂದನೆ ಬೇರೊದಲ್ಲವ.
ಹಾ ಹಂಗೆ ಹಂಗೆ ಒಟ್ನಲ್ಲಿ ಮೆಜೆಸ್ಟಿಕ್ಗ ಹೋಗ್ಬಾರ್
ಹ್ಮ ಯಾರ್ಯಾರು ಹೋ
ನಾನು ನನ್ ಫ್ರೆಂಡ್ ನಿಕ್ಕಿ. ಡಾ ಅಮೇಲೆ ಕೋಮಲ ಹ ಲೆ ಹಾ ದಿವ್ ದಿವ್ಯಾ ವೇಟ್ ಟೀ ಅಸ್ಟೇ ಆ ಕಾರ್ಯ ಆಪ್ ದಗ ಇಂಗಿಲ್ಲ. ದ ಎಲ್ಲರೆ ಕೇಳ್ಕೊಂಡು ಹ
ಆ ಕಡೆ ಹಿಂದೆ ಯಾರೋ ಬ್ಯಾಕ್ ಗ್ರೌಂಡ್ ಕೊಡ್ತಿದರ ಅವ್ಳಿಗೊಂದ್ ಹಾಕು ಸ್ವಲ್ಪ.
ಆಹ ಕೋಮಲ ಅಂತ ಇದರೆ ನಮ್ ರೂಮೇಟ್ ಒಬ್ಳು ಸುಮ್ ನೇ ತಿಕ್ಲು ತರ ಆಡ್ತಿರೋದು. ಯಾ ಬರುತ್ತೆ ಹ ಯಾಕೆ ಕಿರ್ಚಾಡ್ ತಿದ್ಯಾ ಎ ಮತ್ತೆ ಮಾಡೆ.
ಏಯ್ ನಂದು ಟೆನ್ ಮಿನಿಟ್ಸ್ ಹೋಗು ತ್ತೆ ಇರು ಒಂದ್ ಟೆನ್ ಮಿನಿಟ್
ಅಲ್ಲೇ ಈ ತರ ನೇಮ್ ಎಲ್ಲಾ ಮೆನ್ಷನ್ ಮಾಡ್ಬಾರ್ದಂತೆ.
ಹೌದಾ
ತಳ್ ಮಚ ನಿಮ್ ತರ ಮಾತಾಡ್ತಿಲ್ಲ ಏಳ್ ಕೇಳ್ತಳೆ ನಾನ್ ಹೇಳ್ತ ನೇಮೆಲ್ಲ ಮೆನ್ಷನ್ ಮಾಡ್ಬಾರ್ದ ಅಂತೆ ಅದಕ್ಕೆ ಇವಾಗ ಕಟ್ ಮಾಡು ಇನ್ನೊಂದ್ಸಲ ಮಾಡು.
ಏ ಎಲ್ಲ ಅದು ಟಾಸ್ಕ್ ಒಂದು ಸಬ್ಮಿಟ್ ಆಗುತ್ತೆ ನಂದು.
ಸಬ್ಮಿಟ್ ಆಗಲ್ಲ ನೀನು ಸಬ್ಮಿಟ್ ಕೊಡ್ಬೇಡ.
ಅಲ್ಲ ಒಂದು ಜೀರೋ ಆಗುತ್ ಒಂದು ಹ ಜೀ ಅಂದ್ರೆ ಇ
ಸಬ್ಮಿಟ್ ಮಾಡ್ಬೇಡ ಇನ್ನೊಂದ್ ಸಲಿ ಮಾಡ್ ಬು ಡೂ
ಅದರಲ್ಲೆ ಮಾಡ್ಬೋದ
ಹ್ಮ್ ಅದ್ರಲ್ಲೇ ಮಾಡ್ಬೋದು.
ಐದ್ ಆಗಿದ ತಕ್ಷಣ ಅದು ನೆಕ್ಸ್ಟ್ ಟಾಸ್ಕ್ ಕತ
ಮಚ್ಚ ಹಂಗ ಆಗಲ್ಲ ಮಚ್ಚ ನೀನು ಇವಗ್ ಕಾಲ್ ಹೆಂಗ್ ಮಾಡಿದ್ದ ಅಲ್ ವ ಅವಗ ಸಬ್ಮಿಟ್ ಕೊಟ್ರೆ ಮಾತ್ರ ಸಬ್ಮಿಟ್ ಆಗೋದು ಇಲ್ಲ ಅಂದ್ರೆ ಆಗಲ್ಲ ಬ್ಯಾಕ್ ಬಾ ಬ್ಯಾಕ್ ಬಂದು ಪುನಃ ಮಾಡು. ನೇಮ್ ಎಲ್ಲ ಮೆನ್ಷನ್ ಮಾಡ್ಬಾರ್ದು ಸರಿನಾ. ಕಾಲ್ ಮಾಡಿ ತಕ್ ಮಶ್ ಏ
ಹ್ಮ್
ನಾನು ಹ ನನ್ನೆಸ್ರು ರಚಿತ ಅಂತ ನೀನೆಸರೇನು ಆತರ ಮಾತಾಡ್ಬೇಕು.
ಹ್ಮ್ ಸರಿ ಹ್ಮ